ಹಾ
ಹಯ್ ಬ್ರೋ ಹೌ ಆರ್ ಯು
ಅಯಂ ಫೈನ್ ಬ್ರೋ ಯು
ಆಯಮ್ ಆಲ್ಸೋ ಫೈನ್ ಬ್ರೊ
ಎಲ್ಲಿಂದ ಬ್ರೋ
ನಾವುಸರುಪುರಿಂದ ಬ್ರೋ ನೀವು
ನಾವೆಲ್ಲ ಅರಿಗಿರಿದಿಂದ ಬ್ರೋ ಅಲ್ಲೇ ನಿಮ್ ಡಿಸ್ಟ್ರಿಕ್ಟ್
ಹೌದ ಯಾವೂರು
ನಮ್ದು ವಿಭೂತಿ ಹೇಳಿ ಬ್ರೋ
ಅಯ ಅದ್ದಿಯಲ್ಲಿಯ ಬರುತ್ತೆ ಬ್ರದರಮಗೆ ಗೊತ್ತಿಲ್ಲ ಅಲ್ವಾ
ಅಲ್ಲ ಯಾದಗಿರಿ ಮುಂದೆ ಬರುತ್ತೆ ಬೋ ಇಲ್ಲಿ ಹೋಗಲ್ಲ
ಹೌದಾ
ಹಾ ಬ್ರೋ ಏನ್ ಮಾಡ್ತಿದ್ದೀರಿ ಬ್ರೋ
ಏನಿಲ್ಲಾ ಬ್ರೋ ನಾವು ಹಾಸ್ಟೆಲ್ ಸ್ಟೇ ಮಾಡಿದಿದ್ದ್ ಇವಾಗ
ಹತ್ರ
ಹೂ ಬ್ರೋ ನಿಮ್ದು ಯಾದಗಿರನಾ ಸಂಜೆ ಟ್ವೆಂಟಿ ಏ ಜೈ ಜೈ ಬಾಯ್ ಹೌದಾ ಮತ್ತೇನ ಏನ್ ಬ್ರೋ ಏನ್ ಎಜುಕೇಶನ್ ನಡಿತಿದೆ ನಿಮ್ದು
ನಮ್ದು ಬಿ ಎ ಫೈನಲ್ ಇಯರ್ ಅದಿ ಬ್ರೋ
ಫೈನಲ್ ಇಯರ್ ಎಕ್ಸಾಮ್ ಮುಗ್ದಿರ್ಬೋದಲ್ಲ
ಇನ್ನ ಒಂದಿದೆ ಬ್ರೋ ನಾಳೆ
ನಾಳೆನ ಹೇಗಿದೆ ಪೇಪರ್ಸ್ಗಳು ಹೇಗ್ ಹೋಗಿದ್ದಾರೆ
ಚೆನ್ನಾಗ್ ಹೋಗಿದ್ದ ಬ್ರೋ
ಹ್ಮ್ ಮತ್ತೆ ಊಟ ಬ್ರೋ ನಾವು ಸಿಂಗಗ ನೆಟ ಮಾಡ್ತಿದ ಇವಾಗ ಹಾಸ್ಟೆಲ್ಲ್ಲಿ ನಾವ ಸುರ್ಪೂರ್ ಹಾಸ್ಟೆಲ್ಲ್ಲ ಇದ್ದೀವಿ
ಹೆಂಗಿದೆ ಬ್ರೋ ನರ್ಸಿಂಗ್
ನರ್ಸಿಂಗ್ ಚೆನ್ನಾಗಾಗಿದೆ ಬ್ರೋ ಆದ್ರೆ ಆ ಫೀಲ್ಡ್ ನಲ್ಲಿ ಹೋದಾಗ ಬೇರೆ ಮಾಡ್ಬೇಕ್ನಿತ್ತು ಅನ್ಸ್ತದ ಅಷ್ಟೆ
ಬ್ಯಾಸರಾಗ್ಯದ
ಹ್ಮ್ ಬೋರ್ ಆಗತ್ತೆ ಬ್ರದರ್ ನಿಮ್ಗೆ ಮತ್ತ ಹೇಗಿದೆ ಬಿ ಎ ನಿಮ್ದು
ನಮ್ದು ಬಿಎ ಚೆನ್ನಾಗಿದೆ ಬ್ರೋ
ಇ ಎಕ್ಸಾಮ್ ಏನ ಹೆ ಹೆಂಗ ಯಾವ ಯಾವತರ ನಡಿತಾವ ನಡತಾರೆ ನಡತಾರೆ ನಡತ ಎಕ್ಸಾಮ್ಗಳು
ಎಲ್ಲಾ ಚೆನ್ನಾಗ್ ನಡಿತಾವ್ ಬ್ರೋ
ಹೌದಾ ಹ್ಮ ಹಾ ಹಾ ಇವ್ ಎಲ್ಲ ಆಲ್ ಸಬ್ಜೆಕ್ಟ್ ಕ್ಲಿಯರಾ.
ಹಾ ಎಲ್ಲಾ ಸಬ್ಜೆಕ್ಟ್ ಆಗ್ಯಾವ ಬ್ರೋ ಏನಿಲ್ಲ. ಬ್ರೋ ಒಂದು ಬ್ಯಾಕ್ ಇಲ್ಲ.
ಹಾಗಾದ್ರೆ ಇಪ್ಪತ್ತೈದು ಸಾವಿರ ಪ್ರೈಜ್ ಮನಿ ಬರ್ತಾವಪ್ಪ.
ಹಾ ಬರ್ತಾವ ಬ್ರೋ ಹಾ ಬ್ರೋ.
ಏನ್ ಮಾಡ್ತೀರ ಅವು ಪ್ರೈಸ್ ಮನಿ ತಗೊಂಡ್ ಕೇಶಿ.
ಎಲ್ಲಾ ಎಲ್ಲರ ಕಾಂಪಿಟೇಟಿವ್ ಹೋಗ್ಬೇಕು ಬ್ರೋ.
ನಿಮ್ ಮನೆಯಲ್ಲಿ ಕೊಡಲ್ವಾ.
ಕೊಡ್ತಾರ್ ಬ್ರೋ ಇದುನು ಅವರದೊಂದ್ ಆದ್ರ ಎಲ್ಲಾ ರೂಮ್ಗ್ ಊಟಕ್ಕೆ
ಎಸ್ ಸೆವಿಂಗ್ ಮಾಡ್ಕೋಬೇಕಲ್ವಾ ಸೆವಿಂಗ್ ಮಾಡ್ಕೊಂಡ್ ಕಿಸಿ ಮನೇಯಲ್ಲಿ ನಿಮ್ ಮುಂದಿಂದಕ್ಕ ಎಲ್ ಪ್ಪಾಗತಲ್ಲ ಮುಂದ್ ಸಡನ್ಲಿ ಏನಾದರು ಕೊಡ್ತಾರ.
ಹಾ ಹಾ ಬ್ರೋ. ಅದು ಒಂದಿಷ್ಟು ಎಲ್ಲಾ ಎಸ್-ಎಸ್-ಪಿ ಎಲ್ಲ ಬರ್ತಾವ್ ಬ್ರೋ ಅವು ಇವು ಮಾಡದ್ರ.
ಹೌದಾ ಮತ್ತ ಮುಂದ ಏನ್ ಕಂಟಿನ್ಯೂ ಮಾಡಲ್ಲ ಎಜುಕೇಶನ.
ಡಿಗ್ರಿ ಏನಾದ್ರು ಏನೋ ಬಿ-ಎಡ್ ಇಲ್ಲ ಡಿ-ಎಡ್ ಮಾಡ್ಬೇಕ್ ಬ್ರೋ.
ಹೌದಾ ಬಿ-ಎಡ್ ಎಷ್ಟಿದೆ ಫೀಸ್.
ಬಿ-ಎಡ್ ಒಂದ್ ಲಕ್ಷ ಐವತ್ತ್ ಸಾವರ ಇದೆ ಬ್ರೋ.
ಎ ಗೌರ್ಮೆಂಟ್ ಆಗಿಲ್ಲ ಯಾವ್ದೋ ಟಿ-ಟಿ ಎಕ್ಸಾಮ್ ಏನೋ ಬರ್ದ್ರೆ ಗೌರ್ಮೆಂಟ್ ಆಗತ್ ಅಂತಲ್ಲ.
ಹೌದ್ ಹೌದ್ ಇಲ್ಲ ಬ್ರೋ ಗೌರ್ಮೆಂಟ್ ಅಪ್ಲಿಕೇಶನ್ ಬಿಡ್ತಾರ ಬ್ರೋ ಅದಾಕ್ಬೇಕು.
ಹ ಹ ಹ.
ಅದಾಕಿನ ನಮ್ದೊಂದ ಇನ್ ಎರಡ್ ಸೆಮ್ ರಿಸಲ್ಟ್ ಬಿಟ್ಟಿಲ್ಲ ಬ್ರೋ.
ಹೌದಾ ಔ ಅಂದ್ರ ರಿಸಲ್ಟ್ ಬಂದ್ಮೇಲೆ ಕ್ಲಿಯರ್ ಆದ್ಮೇಲೆ ಆಕ್ಬೋದ.
ಹಾ ಬ್ರೋ.
ಅಷ್ಟೊತ್ತಿಗೆ ಡೇಟ್ ಮುಗದ್ರೆ ಮತ್ತ್ ಮುಂದಿನೊರ್ಷ ಟ್ರೈ ಮಾಡ್ಬೇಕ್ ಇವಾಗ ಮಾಡಕ್ ಬರ್ಲ್ವಾ.
ಇಲ್ ಅದು ಡೇಟ್ ಇರತ್ತೆ ಬ್ರೋ ಅದ ನಮ್ಗೆನ್.
ಹೌದಾ
ಹಾ ಬ್ರೋ.
ಮತ್ತೆ ಏನಿದೆಪಾ ಫ್ಯೂಚರ್ ಪ್ಲಾನಿಂಗ್ ಏನಿದೆ ಮತ್. ತ್ತೆ
ಏಲ್ಲ ಬ್ರೋ ಇವಾಗ ಅಗ್ರಿಕಲ್ಚರ್ ಮಾಡ್ಬೇಕು ಒಂದ ಯಾಡ್ ಮಂತ್.
ಹಾ ಮತ್ತೆ ಇಲ್ಲಿಂದ ಬಿಜಾಪುರು ಅ ಥವಾ ದಾರವಾಡ ಹೋಗ್ಬೇಕು ಹೋಗಬೋದಲ್ಲ ಇಲ್ಲಿಂದ.
ಆ ಬ್ರೋ ಹೋಗ್ಬೋದು ಒಂದ ಒಂದ್ ಒಂದ್ ಮಂತ್ ಮಾಡ್ ಹೋಗ್ಬೋದು ಬೋ ಖರ್ಚಿಗೆ ಅಮ್ಮೌಂಟ್ ಗಿಮೌಂಟ್ ಆಗುತ್ತ.
ಹೌದ ಕೆ ಹೊಲದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಏನ್ ಕೆಲ್ಸ ಮಾಡ್ತಿರ.
ಏನಿಲ್ಲ ಅದೇ ಹತ್ತಿ ತೊಗರಿ ಹಾಕಿದಿನ್ ಬ್ರೊ.
ಹ್ಮ್
ಕಳೆ ಕೀಳೋದು
ಹ್ಮ್ ಹ್ಮ್ ಹ್ಮ್
ಹಂಗೆ ನೇಗ್ಲಿ ಒಸ ನಾಕ್ ವೆದೆ ಬ್ರೋ
ಬಿಕ್ಕಡೆ ಎಷ್ಟ ಅಣ್ಣ ತಮ್ರು.
ನಾವ್ ಇಬ್ರು ಇದಿವ್ ಬ್ರೊ.
ಹ ತಂಗಿನವ್ರು ಅಕ್ಕನವ್ರು
ಅಕ್ಕ ಒಬ್ರೇ ಇದರೆ ಬ್ರೊ.
ಮದ್ವೆ ಅಗಿದೆನ ಅವ್ರಿಗೆ
ಇನ ಇಲ್ಲ ಬ್ರೋ.
ಹ
ನಿಮ್ದು ಹೊಲ ಇದೆ ಬ್ರೋ
ನಮ್ದ ಒಂದ್ ಎಕರೆ ಕಿಂತ ಒಂದ್ ಎಕರೆ ಇದೆ ಬ್ರದರ್ ಅಷ್ಟೆ.
ಒಂದ್ ಎಕ್ರೆ ಬ್ರೋ ಒಬ್ನೇ ಮಗ.
ಹ್ಮ್ ಇಲ ಇನ್ನೊಬ್ಬನು ಇದನೆ ತಮ್ಮ.
ಹೌದ್ ಬ್ರೋ ಎನ್ ನೀರಾವರಿ ಇದೆ ಬ್ರೋ
ನೀರಾವರಿ ಇಲ್ಲ ಮಳೆ ಬಂದ್ರೆ ಆಗುತ್ತೆ ನೀರಾವರಿದೆ ಬಟ್ ಅದು ತುಂಬಾ ದೂರ ಇದೆ ಅದಕ್ಕೆ ಯಾರು ಅಷ್ಟು ಕೇರ್ ತಗೊಲ್ಲ.
ಮಾಡ್ಸ್ಬೇಕಲ್ ಬ್ರೋ ಗೌರ್ಮೆಂಟ್ ಯಾವ್ದರ ಏನ್ರ
ಹಸ್ ಏನ ಒಂದೊಂದ್ ಎಕ್ರೆ ಇದೆಪ ನಮ್ ಕಾಕ ನೋರ್ದು ಎಕ್ರೆ ನಮ್ದೊಂದ್ ಎಕ್ರೆ. ಮೂರ್ ಎಕ್ರೆ ಇದೆ ಮೂರ್ ಗೋಸ್ಕರ ಮತ್ತೆ ಎಂಬತ್ತೊಂಬತ್ ಸಾವಿರ ರೂಪಾಯಿ ದುಡ್ಡು ಅದಕ್ಕೆ ಬಡಿಬೇಕಾಗತ್ತೆ ಮತ್ತೆ
ಅದು ಗಂಗಾ ಕಲ್ಯಾಣ ಯೋಜನೆ ಬರುತ್ತಲ್ ಬ್ರೋ ಅದ್ರೊಳ ಅದರಡಿಯಲಿ ಹಾಕ್ಬೇಕಿಲ್ ಬ್ರೋ
ಹ್ಮ ನಮ್ಮೂರಲ್ಲಿ ಯಾರಿದು ಮಾಡಲ್ಲಪ್ಪಷ್ಟು ಕೇರು ಪಪ್ಪನವ್ರು ಪಪ್ಪನವ್ರು ಬೆಂಗಳೂರ್ನಲ್ಲಿ ಇರ್ತರ ಅಷ್ಟು ತೆಲಿಗ್ ಕೆಡ್ಸಿ ಮಾಡೋರು ಯಾರಿಲ್ಲ ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬೆಳೆತ್ತ ಬ್ರೋ ಅದ್ರಲ್ಲಿ ಮಿನಿಮಮ್ ಒಂದ್ ಎರಡ್ ನಿಂದ ಮೂರು ಕ್ರೆ ಇದ್ರೆ ಮುಂದ್ ಏನರ ಹಾಕಿದ್ ದುಡ್ಡನ್ನ ವಾಪಸ್ ತಕ್ಕೋತೇವಿ ಅನ್ನೋದು ಭರವಸೆ ಇರುತ್ತೆ.
ಹ ಹ ಬ್ರೋ
ಮಿನಿಮಮ್ ಯಾಡ್ ಈಗ ಒಂದ್ ಲಕ್ಷ ಯಾಡ್ ಲಕ್ಷ ಖರ್ಚಾದ್ರು ಆ ತರ ಬೆಳೆ ಬರ್ದುವ ರಿಟರ್ನ್ ತಕೋತೀವಿ ಅನ್ನೋದ ಇತ್ತಂದ್ರೆ ಮಾಡ್ಬೋದು ಒಂದೊನ್ದ್ ಎಕ್ರೆ ಇದೆ ಅದ್ರಲ್ಲಿ ಏನು ಬರುತ್ತೆ.
ಹ್ಮ್ ಹ್ಮ್ ಅದು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಬೇಕಿಲ್ ಪ ನೀವ್
ಅಗ್ರಿಕಲ್ಚರ್ ಸಿ ಇ ಟಿ ಬರ್ದಿಲ ಸಿಇಟಿ ಬ ಬರ್ದಿನಿ ಅಂದ್ರೆ ಮಾಡ್ತಿದಿದ್ದಿ ಏನ್ ಮಾಡ್
ಎಲ ಸಿಇಟ್ ಮೇಲೆದೆ ಏನ್ ಬ್ರೋ ಹಾ ಹಾ ಇವಗೇನ್ ಹಾಸ್ಪಿಟಲ್ ವರ್ಕ್ ಮಾಡ್ತಿದೀರಿ ಬ್ರೋ ನೀವು ಹ ಹಾ ಬ್ರೋ
ಸೈನ್ಸ್ ಮಾಡ್ಬೇಕ್ ತಾನೆ ನೀವು
ಸೈನ್ಸ್ ಮಾಡಿಲ್ಲ ಬ್ರೋ ನಂದು ಬಿ ಎ.
ಅದೇ ಸೈನ್ಸ್ ಮಾಡ್ಬೇಕಿತ್ತುಲ್ಲಾ ಮನೆ ಪರಿಸ್ಥಿತಿ ಆತರ ಇದೆ ಅಂತ ಅಂತೀರಾ. ಅಲ್ಲಿ ಗೌರ್ಮೆಂಟ್ ಸ್ಕೂಲ ಕಳ್ತಿದ್ ನೀವ್
ಹಾ ಎಲ್ಲಾ ಗೌರ್ಮೆಂಟು ಕನ್ನಡ ಮಾಧ್ಯಮ ಎಲ್ಲಾ ವಜ್ಜಿದೆ ಬ್ರೊ ಎಲ್ಲಾ.
ಮತ್ತೆ ಇವಗ್ ಪೀ ಸಿ ಬಿಟ್ಟಾರಲ್ಲ ಮತ್ತೋಗದು ಓದಕಂತ ಹೋಗಬಕ್ ತಾನೆ ಆಮೇಲೆ ಬಂದ್ ಮಾಡ್ ತಿ ನಡೀತಿದೆ ಅಗ್ರಿಕಲ್ಚರ್ರ
ಅದೆಲ್ಲ ಹೈಟ್ ಬರಲ್ಲ ಬ್ರೋ ನಮ್ಗೆ ಹ ಬ್ರೋ
ಇನ್ನು ಹಾಕಿಲ್ಲ ಬ್ರದರ್ ಹಾಕ್ಬೇಕ್. ಹ ಏಳಿ ಯಾವ್ ಡಿಯಾ ಎಲ್ ಎಲ್ಲಿ ಇದಕ್ ಚೆನ್ನಾಗಿದೆ ನೋಡಿ ಹೇಳ್ತೀರಾ ಆಕ್ತೀನ್ ನಾನ್ ಅಲ್ಲೇ.
ಹಾ ಬ್ರೋ
ಎಲ್ಲಿ ಯಾವ್ ಪೋಸ್ಟ್ ಎಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಿರ ಹಾಕ್ತೀನಿ ಯಾವ್ ಊರಲಿ
ಉಡುಪಿ ಹಾಕಿಬ್ರೋ ಉಡುಪಿ ಚೆನಗಿದೆ.
ಉಡುಪಿನ
ಉಡುಪಿ ಮಂಡ್ಯ
ಎಷ್ಟಿದವ್ ಪೋಸ್ಟ್ ಅಲ್ಲಿ.
ಅಲ್ ನೂರ ಎಪ್ಪತ್ತಿದವ್ ಬ್ರೋ.
ನಮ್ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಪೋಸ್ಟ್ ಅಲ್ಲಿಗೆ. ಹೌದ
ನೀವು ಎಸ್ ಸೀ ನೋಡ್ಬೇಡಿ ಬ್ರೊ ಅದ್ರೊಳಗಿದೆ ಅದ್ರ್ ಅದ್ ಎಲ್ಲ. ಟೋಟಲ್ ಪೋಸ್ಟ್. ಟೂ ಜನರಲ್ ಬರೋ ಜನರಲ್ ಮೆರಿಟ್ನೆನೇಗ್ ಬರದ್ ನೋಡಿಬ್ರೊ.
ಹೌದಾ ಅಂದ್ರ ನಮಗಷ್ಟ್.
ಆಕಡೆ ಜನ ಎಲ್ಲ ಪೀಸಿ ಗೀಸಿ. ಟ್ರೈ ಮಾಡಲ್ಲಬ್ರೊ.
ಹಾ.
ಅವರೆಲ್ಲಾ ಇದು ಐ ಪಿ ಎಸ್ಸು ಕೆ ಐ ಎ ಎಸ್ಸು ಕೆ ಪಿ ಎಸ್ಸು.
ಹೌದು.
ಅವ್ರೆಲ್ಲ ದೊಡ್ ದೊಡ್. ಜಾಗು ಟ್ರೈ ಮಾಡ್ತಾರ.
ಹ್ಮ್.
ನೀವು ಮ್ ನೀವು ಈ ತರ ಅಲ್ಲ್ಯೋಗಿ ಟ್ರೈ ಮಾಡ ಆರಾಮ್ ಜಲ್ದಿ ಆಗತ್ತ ಬ್ರೊ.
ಆಗ್ಬೋದು ಅಂತಿರಾ ಅದ್ರಲ್ಲೆ ಮತ್ತ ಅದ್ರ. ಡಿಡಿ ಐದ್ನೂರ್ ಕಟ್ಬೇಕಂತಲ್ಲಪ್ಪಾ ದುಡ್ಡ ಎಲ್ಲಿಂತಾ. ಇವಾಗ ಹೆಚ್ ಕೆ ನಾನ್ ಹೆಸಿಯಾಕ್. ಕೆರ್ ಸಾವಿರೂಪಾಯಿ ಕಟ್ ಬೇಕಾಗತ್ತೆ ಡಿ ಡಿ.
ಹೌದು ನೀವು ಸರ್ಟಿಫಿಕೇಟ್ ಮಾಡ್ಸ್ಗೆಬೇಕ್ ಬ್ರೊ ಎಚ್ ಕೆ ದಾವ್.
ಹಾ ಮಾಡಿಸ್ತಿದ್ವಲ್ಲ ಇದೇ ತ್ರೀ ಸೆವೆಂಟಿ ಒನ್.
ಹಾಬ್ರೋ.
ನಮ್ ಕಾಕ ನಾವರದು ನಮ್ ಕಾಕ ನಾವರದು ಮಾಡ್ಬೇಕಂತೆ ಅದು ವಂಶೋಳಿ ಮಾಡ್ಸಕ್ ಏನೇನ್ ಬೇಕು ಬ್ರದರ್.
ವಂಶೋಳಿ ಮಾಡ್ಸಾಕ್ ನಿಮ್ಮ ಕೋಟ್ ಬಾಂಡ ಬ್ರೋ.
ಬಾಂಡ ಬೇಕಾ.
ಹಾ ಒಂದು ಬಾಂಡ್ ಬ್ರೂ. ಒಂದು ಬಾಂಡು ಒಂದ್ ನೀ ಅಷ್ಟು ರೇಷನ್ ಕಾರ್ಡ್ ರೇಷನ್.
ವಾಸಸ್ಥಳ ಬ್ರದರ್.
ವಾಸಸ್ಥಳ ಎಷ್ಟುದ ಒಷ್ಟು ಮಂದಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ರೋ.
ಅಷ್ಟೊಳಗ ಹೌದಾ. ನಾಳೆ ನಮ್ ಕಾಕಣೋಡ್ಗ ಒಬ್ರದ್ದ ಹಾಕ್ಬೇಕಂತಿದೆ.
ಹಾ ಬ್ರೋ.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
ಎಲ್ಲ ಬ್ರೋ ಕ್ಯಾಂಡಿಡೇಟ್ ಏನ್ ಬೇಕಾಗಿಲ್ಲ ಬೋ ಅವ್ರ ಸಿಗ್ನೇಚರ್ ಒಂದ್ ಬೇಕು ನೀವೇ ಮಾಡ ಮಾಡಿ ಬ್ರೋ.
ಹೌದಾ ಇಲ್ಲಾಂದ್ರೆ ನಾಳೆ ಹಾಕಿಸ್ಕೊಂಡ್ ಕೇಶಿ ನಾವನು ಹಾಕ್ಬೇಕಂತ ಮಾಡಿದ್ದೀವಿ.
ಹಾ ಬ್ರೋ. ಎಷ್ಟೋ ನೀವೇನ್ ನಾಳೆ ಹಾಕ್ತಿರ್ ಬ್ರೋ.
ಹಾ ನಾಳೆ ಹಾಕ್ಬೇಕು ಬ್ರದರ್ ನಮ್ದ್ ನಮ್ದ ಆಗಿದೆ ನಮ್ ಕಾಕನವರ್ದಾಗಿಲ್ಲ.
ಹ ಬ್ರೋ.
ನಾಳೆ ಅದನ್ನ ಕೇಶ ಅವ್ರದ್ದು ಸ್ವಾಸ್ತವೇನಿದೆ ಅಂತೆ.
ಹಾ ಬ್ರೋ
ಹಾ ಸರಿ ಅನ್ಕೋದ ಹಾಕ್ಬೇಕು. ಎಷ್ಟು ದಿನದಲ್ಲಿ ಬರ್ಬೋದು ಅದು.
ಹೈಟ್ ವೇಟ್ ಐತಿ ಬ್ರೋ ನಿಮ್ಮ ಪಿ ಸಿ ದು.
ಇದೇ ಫಿಫ್ಟಿ ಸಿಕ್ಸ್ ಆತರ ಅಷ್ಟೇ. ಹೈಟ್ ಏನ್ ಇದೆ ಜಸ್ಟ್ ಚೆಸ್ಟ್. ತ್ತೇನ್ ಮಾಡ್ತಾನೆ ಗೊತ್ತಿಲ್ಲ. ನನ್ನ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಕ್ಲಿಯರ್ ಆಗಬೇಕ್. ಫ್ಯಾಮಿಲಿ ಹೇಗಾದ್ರೆ ಮಾಡ್ಕೊಬೋದು ಅವೆಲ್ಲ.
ಹಾ ಹಾ ಬ್ರೋ.
ಹ್ಮ್ ಎಕ್ಸಾಮ್ ಕ್ಲಿಯರ್ ಆದ್ರ ಸಾಕ.
ಎಲ್ಲ ಆಗುತ್ತೊ ಬ್ರೋ ಓದಿ ಚೆನ್ನಾಗಿ ಒಂದ ಈವಾಗ ಏನ ಆಗಸ್ಟ್ ಎರಡ ಎರಡನೇ ತಾರೀಕು ಎಕ್ಸಾಮು.
ಇನ್ನೊಂದ್ ನಲವತ್ತು ಮೂವತ್ತೆಂಟು ದಿನ ಅದವ ಬ್ರೋ.
ಹಾ ಯಾವ್ದು ಕ್ಲಾಸ್ ಆದ್ರೆ ಹೇಳ್ತೀರಾ ಆನ್ಲೈನ್ ಕ್ಲಾಸ್. ಅದಕ್ಕೆ ಹತವಿ ನಮ್ಮತ್ರ ಬುಕ್ಸ್ ಇಲ್ಲ ಏನಿಲ್ಲ ಅವಾಗ.
ಹೌದು ಬ್ರೋ. ಚೆನ್ನಾಗಿ ಯೂಟ್ಯೂಬ್ ಕ್ಲಾಸ್ ಕೇಳಿ ಬ್ರೋ.
ಅದೇ ನಮಗೆ ಗೊತ್ತಿಲ್ಲ ಅಷ್ಟೇ ನೀವ ಹೇಳ್ತೀರಾ ಕ್ಲಾಸ್
ಅದೇ ವಿದ್ಯಾಕಾಶಿ ಬ್ರೋ.
ವಿದ್ಯಾ ಕಾಶಿ ಅಂತನ.
ಹಾ ಐಜಿ ಬ್ರೋ.
ಐ ಬಿ.
ಐಜಿ ಐಜಿ.
ಹೌದಾ. ಮತ್ತೆ ನಾಳೆ ಸರ್ಚ್ ಮಾಡ್ತೇನಿ.
ಹಾ
ನೋಡೋಣ ಯಾವ ತರ ಇರುತ್ತೆ ಅಂತ್.
ಆಮೇಲೆ ನೋಡಿ ಬ್ರೋ ಯೂಟ್ಯೂಬ್ನಲ್ಲಿ.
ಹಾ
ಇವಾಗ ಏನ್ ಊಟಾ ಗಿಟಾ ಆಗಿದೆ ಬ್ರೋ.
ಹಾ ಆಗ್ಯದಪ್ಪಾ ನಿಮ್ದ.
ಹ್ಮು ಬ್ರೋ.
ಊಟ ಕೊಡ್ತಾರೆ ಅಷ್ಟ ಅಷ್ಟಕ್ ಕಷ್ಟಪ್ಪ ನಿಮ್ ನಿಮ್ಮ್ ಹಾಸ್ಟೇಲ್ ಹೇಗಿರುತ್ತೆ.
ನಮ್ಮ ಹಾಸ್ಟೇಲ್ ಹಂಗೆ ಬ್ರೋ.
ಹೌದಾ
ಎಲ್ಲ ಸರ್ಕಾರಿ ಕಚೇರಿಗಳು ಹೆಂಗೆ ಬ್ರೋ.
ಹ ಯಾವ್ದ ಎಸ್-ಎಸ್-ಟಿ ನಿಮ್ದ ಹಾಸ್ಟೆಲ್.
ಹಾ ಬ್ರೋ.
ಯಾವ ಕಾಸ್ಟ್ ಯಾವ್ದ ಬರುತ್ತೆ.
ಹ ಆಯ್ತ ತಗೊಳ್ಳಿ ಬ್ರೋ ನಂದೊಂದ್ ಕೆಲಸ ಇದೆ.
ಹೌದಾ ಓಕೆ ಸರಿ ನೆಸ್ಟ್ ಟೈಮ್ ಮಾಡೋಣಂತ.
ಆಯ್ತ್ ಆಯ್ತ್
ಹಾ ಬ್ರೋ.